ಹಲೋ
ಅಲೋ
ಹಾ ಕೇಳ್ತದೇಏನ್್ರೀ.
ಹಾ ಕೇಳಿಸ್ತಿದ್ದಾರಿ.
ಹ್ಮ್ ಹ್ಮ್. ಹೇಳ್ರಿ ಏನ್ ಸಮಾಚಾರ. ಹಾ ಹೇಳ್ರಿ ಏನ್ ಸಮಾಚಾರ.
ಏನನ್ ನೋಡ್ರಿ ನೀನ್ ನನ್ ತಂಗಿ ಕೈ ಕೊಡ್ತೀನಿ ಮಾತಾಡಿ. ಹ ನಮ್ ನಾಗ ಕೈ. ಕೊಟ್ಟು ನೋಡ್ರಿ.
ಹಾ ಕೊಡು.
ತೊಗೋರಿ ಮಾತಾಡ. ಸೌಂಡ್ ಇಟ ಹಲೋ. ಸುಮ್ಮಿ ಇ ಅಮ್ಮ ಆರಾಮ್. ಚಕ್
ಹಾ ಅರಾಮದಿ ನಾವ ಅರಾಮದಿ ನೋಡವ ನೀನ್ ಅರಾಮದಿ
ಹಾ ಆರಾಮ ಇದೀನ್ ಕವ್ರ ಎಲ್ಲಾರು ಆರಾಮ್ ಅದಾರಲ್ಲ
ಹಾ ಎಲ್ಲಾರ ಆರಾಮ್ದಾರ ಅವ್ವ
ಹ್ಮ್ ಏನ್ ಮಾಡಾಕತಿ
ಏನಿಲ್ಲ ಸುಮ್ಮ್ನೆ ಕುಂತೀವಿ ನೋಡಿಲ್ಲಿ ಅಂಗನವಾಡಿ ಶಾಲೆ ಇದೇ
ಹ್ಮ್ ಹ್ಮ್
ಹ್ಮ್ ಹಾಗಗೆ ನೋಡುವ ನಿಮ್ದು
ನಮ್ದು ಆಗ್ಯದ
ಹ್ಮ ಎಲ್ಲ ಹೆಚ್ಚಿ ಎಲ್ಲಿ ತಳಕೋಟೆಗೆಚ್ಚಿದ್ದೇನ
ಹ್ಮ್ ಅಲ್ಲಿ ತಾಯಿ ಕೊಟ್ಟಿಗೆ ಹಚ್ಚಿದ್ದೆ ಈಗ ಹಚ್ಚಿಲ್ಲ ಡಿಗ್ರಿ ಹಚ್ಬೇಕಂದೆ
ಹ್ಮ್
ಹ ಅದದು ಎಲ್ ಮತ್ ನಮ್ಮ ಅವರ್ ಬ್ಯಾಡ ಅಂದ್ರ
ಇಲ್ಲಿ ಯಚ ಬಲ್ ಮತ್ತ ಅಕ್ಷೇತ್ರರ ಲ್ಲರ
ಅವಲ್ಲ ಹತ್ಕ್ ನಾನು ಒಬ್ಬಕ್ ಇದ್ದೀನಿ ಯಾರಿಲ್ಲ ನ ಜೋಡೆ
ಮತ್ತೆ ಇಲ್ಲಿ ಯಾರು ಜೋಡಿದಿದಿಲ್ಲಾ ನಿನ್ನ ತಾಕೋಟಿ ಕಲೆಯಲ್ಲಿ
ಅವರು ಅಲ್ಲಿ ವಿಜಯಪುರ್ ಕಚಾರ ಅವರು ಹಾಸ್ಟೆಲ್ ಅಲ್ಲೇ ಇರ್ತಾರಂತ ಹ ನಮ್ಮ ಬ್ಯಾಡ್ ಅಂದ್ಲು ಅದಕ್ಕೆ ಇಲ್ಲಿ ಒಡ್ಸಬೇಕಂತ ಡೈರೆಕ್ಟ್ ಇಲ್ಲಿ ಯಾರಿಲ್ಲ ಜೋಡ ಒಬ್ಬಕ ಆಗತ್ ನೀ ಎಕ್ಸಾಮ್ ಹಿಂಗ ಬರಯಕ್
ಹ್ಮ್ ಅವ್ ಸ್ವಲ್ಪ ಯಾರುರು ಜೋಡಿರ್ಬೇಕಾ
ಹ್ಮ ಒಬ್ಬೆ ಆತೀನಿ ದೂರ ಆತದ ಒಬ್ಬಕ ಆಗ್ಬಿಡ್ತೀನಿ ಅದಿಕ್ಕೆ ನಾನೇ ಹೊರ್ಲ್ಲಂತ
ಹ್ಮ್ ಮತ್ ನಾನನ್ ನಾನು ಒಬ್ಬೆ ಬರ್ದ ನೀನಲ್ಲ ಡಿಗ್ರಿ ಎಕ್ಸಾಮ್
ಎಲ್ಲಿ
ಅಲ್ಲೇ ಸ್ವಲ್ಪ
ಸವಲ್ಪರ್ದಾಗ ಒಬ್ಬಕ ನಾನೇ ಒಬ್ಬಾಗ ಸಂಬಂ ಒಬ್ಬರು ಯಾರಾನ ಇದ್ದ ಡ್ ಒಬ್ಬೇ ಕೇರ್ಲ ಅಂತ ಅಲ್ಲ ನಗೆ
ದ ಏನ್ ಮಾಡೋಡ್ಬೇಕಕ್ಕ ಹಚ್ಬೇಕಂತ ಕಲಿಪ್ಪಂದ ನ ಒಬ್ರಾದ್ರ ಹಲೇಬೇಕತ ಮುಂದಡ್ ಡಿಗ್ರಿ ಯಾಕಂದ್ರೆ ಡಿ್ರಿ ಆಯತಂದ್ರ ಮುಂದ ಯಾವಕರ ಎಲ್ಪ್ ಆತಿರ್ತವ
ಹ್ಮ್ ಹ್ಮ್ ಅದೇ ಕೇಳ್ಬೇಕನಾ ಇಲ್ಲೇ ಹುಣ್ಸಗ ನೋಡ್ತೀನಿ ಹಚ್ಚಿದ್ರ ಹುಣಸಗನ ಇಲ್ಲ
ಹ್ಮ್ ಹುಣ್ಸಿನು ಹುಣಸಿನ ಚಲೋ ಇರ್ಬೋದೇ ನಮ್ಮ ಮುದ್ದ ಪಲ್ಯೆ ಕಲ್ತಾನ
ಹ್ಮ್ ಅದ ನೋಡತ್ ನುಣಸಗೆಯಗನ
ಹ್ಮ ಹ್ಮ ಎಲ್ಲಿವರ ಅವ ಅವ
ಅದೇ ಉದ್ಯೋಗ ಖಾತ್ರಿ ಕೆಲ್ಸ ಬಂದದ ಅಲ್ಲಿಗುಗರ ಅವ್ರ ಇವತ್ತ
ಹ್ಮ್ ಹ್ಮ್ ಏನೋ ಆರಾಮ್್ದ್ರೆ ಟ್ಟ ಊಟ ಮಾಡ್ಕೊ ಅಂತ ಆರಾಮ್ ಮನ್ಯಾಗ ಇದಿದ್ರರಿ ನೋಡಿ
ಸಕ್ ಹೋಗಿದ್ವಿ ಇವತ್ತು ಇಲ್ಲ ಮನ್ಯಾಗ ಇದೀವಿ ನೋಡ ಬೀಜಾವರಕ್ಕೆ ಹೋಗಿದ್ದೀವಿ ಬೀಜಾವರ ಹೋಗಿದ್ದೀವೆ ಆ ಕಡೆ ನಿಮ್ಮೂರ್ ದಾಟಿ ಹೋಗಿದ್ವಿ ಲಕ್ಕ ಹಾ ಲಕ್ಕೊಂಡಿಗ್ ಹೋಗಿದ್ವಿ
ಮತ್ತೆ ಜೊತ್ತಲ್ಲನಾ
ಇಲ್ಲ ಅದ- ಏನೋ ಅವ್ರ ಊರ ಜಾತ್ರೆ ಅದಂತಂದ್ರು ಅದಕ್ಕೆ ಮನೆ ಗಿದಿ
ಹ್ಮ್ ಅಂದ್ರೆ ಬೇರೆ ಯಾವ ಓದ್ ನೋಡ್ರ ಗಡಿಗಳ ಹಾಕ ಗಡಿಗಳದು ಇವತ್ನು
ಹ ಏನ್ ಮಾಡ ಹಾಗ ಅ ಇಲ್ಲ ಇದ್ರೆ ಹೋಗದಲ್ ಹ್ಮ್
ಹ್ಮ್ ಹ್ಮ್
ಹ್ಮ್
ಬ್ಯಾಸ್ರವ ಅತ್ತಿ ಉ ಅತಿ ಬಿಸ ಹೊರಾಕ
ಹ್ಮ್ ಕಾರ್ ಎಲ್ಲ ಬ್ಯಾನಾಗ ಒಂದ್ ಮನೆೆ ಒಂದ ನಾಕ್ ದಿನ ಹೋಗಿದಿವವ ಮತ್ತತ್ ಈಗ ಒಂದ್ ವಾರ ಐ್ ಮನ್ಾಗ ಇದೀವಿ
ಹ್ಮ್
ಅ್ರ ಏ ಕಸಾಲ ಅಲ್ಲಿ ಐದೈಐ್ ಎಕರೆಕ್ ಒಂದ್ ಪಟ್ಟದವ ಇಪ್ಪತ್ತೈದ್ ಮಂದ ಇದೀವಿ
ಹ್ಮ್
ಸಾಲ್ ಕೊಟ್ ಒಬ್ಬೊಬ್ರಿಗೆ ಹಿಂಗೆೇಕ ಉದ್ ಕನೆಕ್ಟ್ ಇದಾವ ಕಾಲೆಲ್ಲ ಬೆನಿಬಿಟ್ಟ ಇವತ್
ನೀವು ಎಲ್ಲ ಬೇಾಸರು ಸುಮ್ ಕಿರ್ನ ಆದ್ರೆ ಇಟ್ಟು ಆ ಮಾಡಿ ಸ್ವಲ್ಪ ತಿಂದ್ರ್ ನಡೀತಾದ
ಹತ್ರ ಬ್ಯಾಸ್ರ ಆಗಲ್ಲ ಒಬ್ಬೊಬ್ಬರು ಒಂದೊಂದ್ ಸಾರ್ಲ್ ಮುಟ್ಟರ್ಸ್ಬೇಕಂದ್ರ ಅವದು ಹೂವು ಅಲ್ಲಿ ಉದ್ದ ಾವ ಅವ
ಹಾ ಹಿಂದ್ ಬಿದ್ರೆ ಅದ್ರಾಗ ನಿಿಂದ ಬಿದ್ದ ಮುಂದಟಿ ಅನ್ನದ ಅಂತಾರ ಹೌದಿಲ್ಲ ಆ ಹಲೋ ಹಲೋ
ಅಲೋ
ಹ ಯಾಕ ಕೇಳ್ಸಲಿಲ್ಲ ಇಷ್ಟತನ
ಹೌದಾ ಏನಾಯ್ತ ನಂಗೆ ಗೊತ್ತಿಲ್ಲ
ಅಲೋಲಾಾನಕ ತಿನ ಇಲ್ತೋ ಈ ಕೇಸಕತ್ತದ ಇಸತನ ಅಲೋ ಹೊಲೋ ಅಂದ ಕೇಸಲೇ ಇಲ್ಲ
ಹ ಹಾ
ಹ್ಮ್ ಇರುವ ಒಂದಂದು ದಿನ ಮನೆಯಷ್ಟ ಬರಿ ಕರ್ಚಗರತ
ಹ್ಮ್ ಅದೇ ಇದ್ದ ಅದೇ ಬಾರ್ದ ಮನ್ಯಾಗ ಇರತ್ತತಿ ಈಗ ನ ಮತ್ತತ್ ಸದ ಬರತ್ತಾನ ಮನ್ಯಾಗೆ ಮತ್ತೆ
ನಯನ್ ಸರಿ ಇನ್ನೊಂದು ಅದ ತಿಂತಾಗ ಸರಿ ಕಾಣಪಾಗ
ಹ್ಮ್ ಮತ್ಸದ ಮಡ ಹ್ಮ್ ಇದ್ದವಾಗ ಹ ಇಲ್ಲ ನಮ್ಮ್ ಇಲ್ಲಿ ನಾಕಕ್ನೂರು ರೂಪಾಯಿ ಕೊಟ್ಟಿದ್ರ ಬೀಜಾ ಹೋರಾಕ. ಹ್ಮ್ ಅಲ್ಲಿ ಇಲ್ಲೇ ನಮ್ಮುರ್ ತಲೆ ಇಲ್ಕ ಕದ್ನೇಳಿ ಹಿಂಗೊತ್ ತೀವ ಅಲ್ಲಿ ನಾ ನೂರ್ ರೂಪಾಯಿ ಕೊತ್ತಿದ್ರು ಇಲ್ಲಿ ನಿನ್ನೆ ಆ ಕಡೆ ಹೊಗಿದ್ ದೂರ್ ಅತ್ತದ ಬಾಡಿ ಬಾಡಿಗೆ ಅಂತಂದ್ ಮುನ್ನೂರು ರೂಪಾಯಿ ಏಳಾರ ಅಂತವ್ರೇನ.
ಹ್ಮ್-ಹ್ಮ್
ಹ್ಮ ನಿನ್ನೆ ಒಂದಿನ ಮರ್ಲಿ ಹೋಗಿದ್ವಿ ನೋಡು ಇವತ್ತ ನಮ್ಮ್ ಅವರ್ದಲ್ಲಿ ಕೆಲ್ಸ ಬಂದದ ಆ ಕಡೆಗಾರ ನಮ್ಮ್ ಮನ್ಯಗದವಿ.
ಹಾ ಬಾಳ ಆಯ್ತವ ನಾಕ್ನೂರ್ ಅಂದ್ರ ನೀವೆ
ಅಹ್ ಹಿ ಹಿ ನಾವೇ ಮಾಡದ್ರೆ ಮತ್ತೆ ಬೀಜ ಬಿಸ್ಲಾಗ ಉರ್ಬೇಕಲ್ಲ ಚಂತನ.
ಏ ಓ ನಾಕ್ನೂರ್ ಅಂದ್ರೆ ಏನ್ ಸುಮ್ಮನ ಏನ ಯಾವ್ವೋ.
ಹ ಸುಮ್ನೇನ ಸುಮ್ನೆ ಅಲ ಮತ್ ನಾವ್ ದುಡಿ
ಯವ್ವ ದುಡತಿರ ಅಂದ್ರೆ ಹೆಂಗವ್ವ ಸ್ವಲ್ಪ ಹೊಲ ಮನಿ ನೋಡ್ಬೇಕ್ ಪಾ ನೀವು ನಿಮ್ಮ ನೀವ ನೋಡ್ಕೋರು ನಾವ್ ಅವ್ರ್ದ ಹೊಲ ಹೊಲ ಮನಿ ಇದಾರ ಅವ್ರ್ದ ಅವ್ರ್ ಮಾಡ್ತಾರೆ ನೀವು ನೀ
ಹ್ಮ್ ಅವ್ರ ಒಂದ ದಿನ ಕೊಡ್ತಾರ ನಾವ್ ಹೋಗಲ್ಲ ಒಂದ್ಿನ ದನ್ನ ಚಾರರ
ಇವ ದಿನ ದಿನಾ ಕೊಟ್ಟವ್ರೇನ ಎಲ್ಲಿಗ್ ಎಲ್ಲಿಗ್ ಹೋಗ್ಬೇಕ ಅವರು
ಅಲ್ಲ ಅವ್ರ ಅಲ್ಲ ದಿನ ಅವ್ರ ಹೊಲ್ಕೋತೀವಿ ಬಾಳತ್ ಇಲ್ಲ ಒಂದ್ ದಿನ ಓ್ತೀವಿ ಎರಡ್ ದಿನ ಓ್ತೀವಿ ಇಷ್ಟೇ ಮತ್ತೆಡು
ಮತ್ತ ಮುಂದಿರ್ತ ಹೋಸದ ಇಯ ಎಲ್ಲವು ಎಲ್ಲ
ಅದ ಅವ್ರಿಗೆ ಮತ್ತೆ ಮುಂದ್ ಬರ್ತದಲ್ಲ ರೊಕ್ಕರ ಗೂಡೆ
ಹಓದ ಕಂಡಾಪಟ್ಟಿ ಬರ್ತ ನೋಣ ಕಿತ್ ಕಿತ್ ಬರ್ತ
ಗಂಟ್ಲನೆ ಬರ್ತಾವ
ಏ ಬರ್ತಾವ ಅಲ್ಲಿ ಅಕ್ಷ ತೇಳ್ತಾವಡು ಗೊತ್ತ ನೋಡಕ ಗೇಟ ಬರ್ತಾ ಅಂತ ಹೇಳಿ
ಹ್ಮ್ ಅವ್ರ ಸ್ವಲ್ಪಲ್ಲ ಬಾಳಿದ್ರಿ ಬಾಳ್ಾರದು ಸ್ವಲ್ಪ ಒಲ್ಲ ಇದ ಸರಿ ಬಳ ದನು ಏ್ ಹೌದ ಆ ನಂಗ್ ಗೊತ್ತಿಲ್ಲ
ಅಕ್ಕೀನು ಬಾಳದ ಅವವ ಆಕೀನು ಬಾಳ ಅದ ಹ್ಮ್ ಅಲ್ಲಾರ ಅ್ಣಿ ಮಕ್ಕನು ಇವಾಗ ಹಲೋ
ಆಯ್ತ ಇಲ್ಲ ಐ ತಿ ಇನ್ನ ಇಲ್ಲ ಈಗ ಅಲ್ಲ ಅಲ್ಲ ಅಂತ ಅಲ್ಲ ನನ್ ಕೆಸಲದು ಅಲಾ ೀನ್ ್ರೀನಲ್ಲ ಹ ಟ್ಟ ಕಸ ಒ ಹ್ಮ್
ಹ ಈ ಕಳ್ತ ನೋಡುವ
ಹಾ ಕಸ
ಇ ಇಟ್ಟ ಇಟ ತಾನೆ ಕಸಲ ಎಲ್ಲಿ ಏನು ಹೊತ್ತಾಳ ಹೆಣ್ಣ್ಮಗಳು
ಹನೆ ನೀರು ಏನು ಒೊತ್ತಿಲ್ಲ ಅದು ಏನ್ ಬರ್ಲಕ್ಕ ಅದ ಕ ಕನ್
ಇಲ್ ತಗೋಣ ಇಲ್ ಇಲ್ಲಾನ ಬರಕತ್ತ ತಗೋ ಆದ್ರ ಅಯ ಏನ್ ಒಟ್ಟ ಯ ಹ ಹಂಗ ಆಯ್ತು ಇವಾಗನು ಹಂಗೆ ಆಗ್ಯದ ಕಿವಿಗೆ ಒತ್ತೆ ಕಿವಿಗೆ ಕೊಂಡ ಏನು
ಇಲ್ಲ ಇ ಇಲ್ಲ ಇಲ್ಲ ಏನ್ ಇ ಕೊಂಡಿಲ್ಲ
ಹ್ಮ್ ಅದೇಂದ ಹಲೋಲತ್ ನಾ ಇಲ್ಲ ಅನ್ನೋದು ನೀ ಅಲ್ಲಿ ಹಲೋಲ ಎಂತ ನಿನಗ
ಹಾ ಹಗಷ್ಟ
ಹ್ಮ್ ಆರಾಮ ಬಿಡು ಒ ನಾಲ್ಕೈದು ದಿನ ಟೈಂ ಇದ್ರ ಬಾ ಟೈಂ ಪಾಸ್ ಆತದಲ್ಲ ಸರಿ ಚಕ್ಕರ ಅದ ಆಡ್ಕೋತ ಹಲೋ ಹಲೋ ಅಲ್ಲಕೆ